ಹಲೋ
ಏನ್ ಮಾಡ್ತಾ ಇದೀಿಬ್ರು
ಏನಲ್ಲ ನೋಿದ್ರೋ ನೀವ ಏನ್ ಮಾಡತಿದ್ರಾ ಹೌದು
ಇದನ್ನೆಲ್ಲಾ ಸುಮ್ಮನೆ ಕುೂತ್ಕೊಂಡಿದ್ ಬಿಟ್ಟಿ ಹ
ಟೀ ಇನ್ನೂ ಆಗಿಲ್ಲ ಮಾಡಬೇಕು ಆಗ್ಲೇ ಹೇಳನಲ್ಲ ನಾನು ಐದು ಗಂಟೆುವರೆಗೆ ಮಾಡ್ತೀನಿ ಅಂತ
ಹೌದಾ
ಶೃಂಗ ಇನ್ರು ಮತ್ತೆ ಕಾಲೇಜ್ ಅದೆ ಎಲ್ಲ ಹೋಗಿದ್ರ
ಹಾ ಹೋಗಿದ್ವಿ
ಸ ನರಲ್ಲ ಡೈಲಕ್ ಕಲಜಗೆ ಇಲ್ಲ ಸೆಟರ
ಇವತ್ತೊಂದ್ ಎಕ್ಸಾಮ್ ಇತ್ತು ಬರ್ದ್ ಬಂದ್ವಿ ನಾಡಿದ್ದು ಒಂದಿದೆ ಬರ್ಬೇಕು ಮತ್ತೆ ಹೋಗ
ಹ ಹ್ಮ್ ಕಿದ್ರಾ ಹ್ಮ್ ಹ್ಮ್
ಹ್
ಮಂಜತ ಕಿದದಾ ಕದಕ್ ಬರ
ಜಿಮ್ ಗಿಮ್ ಜಾಯ್ನ್ ಮಾಡ್ಬೇಕ ಅಂತ ಇದೀರಾ
ಮಜಿ ಆ ಮಾತಾಡ ಮಜಿ ಮಾಾಡೊ ಅಲ್ಲ ಬದು ಬದು ಬ್ರೋ ಅಷ್ಟೇ ರಿ ನಮ್್ರೂಮ್ಗೆ ಯವಲ್ಪ ಮಾತಾ ಇಲ್ಲಾ ಹ ಹಲೋ ಬ್ರೋ ಹ ನನು ನಮ ಫ್ರೆಂಡ್
ಹಾ
ಹ ನಮ್ಮ್ ಫ್ರೆಂಡು ಬಂದಿದ್ದ ಇವಾಗ ಏನ್ ಮಾಡ್ತಾ ಇದ ಅಂತ ಕೇಳ ಸುಮ್ಮನೆ ಫೋನ ಮಾತಾಡ್ಕೊಂತ ಇದೀನಿ ದನ್ ಪಂದೆ ಮತ್ತೆ ಹೋದ ಹ
ಯಾರೋ ನೀವು ್ರೆಂಡ್ಸೇ
ಹ ನಮ್ಮ ಬ್ರಂಡ್ ಹೆಸರು ಭೀಮೋ ಅಂತಿ ಮಾತ ಜಿಮ್ಮಾ ಹ ಬ ನಿಂಗೆ ಮೊದ್ಲೆಲ್ಲನ ಒಂದ್ ತಿಂಗ್ಳ ಮಾಡಿದೀನಿ ಮಾಡ್ಬಿಟ್ಟು ವಿಟ್ಟಿನ ಎಲ್ಲ ಯಾವ ಳ ಮೊದ್ಲೆಲ್ಲ ಒಂದ ತಿಂಗಳ ಹೋಗಿದ್ದೀನಿ
ಮತ್ತತ್ ಇವಾಗ ಏನ್ ಮಾಡ್ಬೇಕಂತಿಲ್ವಾ
ಇವಾಗ ಅಷ್ಟ ಇನ್ ದಸೆಲ್ಲ ಬಳಬಟ್ಟೇನೆ ಸ ಕೂಡ ಮಾತಾಡ ಮದಲ್ಲ ಹೋಗ್ತಿದ್ದೆ ನಾನು ಒಂದ್ ಒಂದ್ ತಿಂಗ್ಗಳಿಂದ ಒಂದುವವರೆೈ ತಿಂಳ ಹೋಗಿದ್ದೀನಿ ಹ್ಮ ಬಟ್ಟು ಅಲ್ಲೆಲ್ಲಾ ಜಿಮ ಗೋಚಾರ್ ಇದ್ದಲ್ಲ
ಹಾ
ಅದಕ್ಕೆ ಬಿಟ್ಟ ಬಿಟ್ಟ ಪಯಾ ಮುಂದೆ ಈ ಕರೆ ಕ್ಲಾಸ್ ಕ್ಲಾಸ್ ಚಲ್ ತೊಂತಿಲ್ಲ ಮತ್ತೆ ಪೋಚರ್ ಇದ್ದಿಲ್ಲ
ಹಾ
ಅ ಮಾ ಅ ಬದು ನ ಮೊದ್ಲೆಲ್ಲ ಹೋಗ್ತದೆಲ್ಲ ಮದ ಒಕ್ಕಿದೆ ಬ್ರೋ ಬಟ್ ಬಟ್ ಇವಾಗ ಬಿಟ್ಟಿದಿ ಇವಾಗ ನೆಕ್ಸ್ಟ್ ಯಾವಾಗಾದ್ರುೂ ಹೋದ್ರ ಆಯ್ತ ಅಂತೇಳ್ಬಿಟ್ಟಿನಿ ಮುಂದೆ ಇವಾಗ ಹಬ್. ಬಿಜಾ ಬಿಜಾಪುರ್ ಹೋಗಿಬಿಟ್ಟು. ಅಡ್ಮಿಷನ್ ಮಾಡಿದ್ನ ಅಲ್ಲಿ ಎಂ ಎ ಮಾಡ್ತನ ಬಿಜಾಪುರ್.
ಎಂ ಎ ನಾ.
ಹಾ ಬಿಜಾಪುರ ಅಲ್ಲಿ ಎಂ ಎ ಮಾಡ್ತನಿ ಅಲ್ಲಿ ಮಾಡ್ಬಿಟ್ಟು ಅಲ್ಲೇ ನಮ್ಮ್ ನಮ್ ಫ್ರೆಂಡ್ಸ್ ನಮ್. ಫ್ರೆಂಡ್ಸ್ ಒಂದು ಇದ್ದ ಹೋಗಕ್ಕರ.
ಹಾ.
ಅವ್ರಗ ಅವ್ರ ಕುೂಟಾಗ ನಾವ ಹೋಗ ಜಾಯನ್ ಆಗ್ಬೇಕಕ್ಂತೇಳಿ. ಅಲ್ಲೇ ಬಿಜಾಪುರಲ್ಲಿ ಲಕ್ಷ್ಮೀಪತಿ ಮಾಡಿದ್ದೇವೆ.
ಹೌದಾ ಯಾವ್ ಕಾಲೇಜ್ ಮಾಡ್ಬೇಕಂತ ಮಾಡಿದ್ರಾ. ಏ ನಾವು ಮೊದದೆಲ್ಲಾ ಹೋಗ್ತಿದ್ವಿ ಇವಾಗ ಬಿಟ್ಟಿದೀನಿ.
ಹೌದಾ ಏನ್ ಜಿಮ್ ಆದದ ನಿಮ್ಗೆ ಇಂಟ್ರೆಸೆಸ್ಟ್ ಇದೆಯಾ.
ಹಾ ಈ ಮೊದ್ಲು ಹೋಗ್ತಿದ್ವಿ ಟ್ರೈನರ್ ಅದ ಸರಿಯಾಗಿಿರ್ಲಿಲ್ಲ.
ಹಾ.
ಅದಕ್ಕೆ ನಾವು ಸ್ವಲ್ಪ ದೂರ ಆಗುತ್ತೆ ಹೋಗ್ ಬರೋಕ ಅಂತ ಬಿಟ್ಬಿಟ್ವಿ.
ಹೌದಾ ನಮಗು ಅದೇ ಪ್ರಾಬ್ಲಮ ಸ್ವಲ್ಪ ಟ್ರೈನರ್ ನಮಗೂ ಟ್ರೈಮಂಗಿಲ್ಲ ಬಟ್ ನಮ್ಗೆ ಆಥ ಹಾಕಿತ್ತು ಎ ಒ ಏಳರಿಂದ ಎಂಟ್ುನೂರು ಮೀಟರ್ ಆಗುತ್ತೆ ಅಷ್ಟೇ
ಅಷ್ಟೇನಾ
ಹ್ಮ್ ಅಷ್ಟೇ ದೂರ ಇತತ್ತು ಬಟ್ ಕೋಚರ್ ಇದ್ದಲ್ಲ ಹೇಳ್ಕೊಡಕೆ
ಹಾ.
ಹಂಗಾಗಬಿಟ್ಟು ನಾವು.
ಹಾ ಹಾ.
ಬಟ್ ನಾವು ಡೈಲಿ. ನಾನ್ ಎರಡು ತಿಂಗಳ್ ಮಾಡಿದ್ದೆ ಎರಡು ತಿಂಗಳಲ್ಲಿ ಒಂದ್ ತಿಂಗಳನು ಇಪ್ಪ. ಟ್ವೆಂಟಿಡೇಸ್ ಹೋಗಿದ್ದೀನಿ.
ಹಾ.
ಹ ಅದ್ರಲ್ಲಿ ಸುಮ್ನೆ ನಾವವುನ್ ಓನಗ ನಾವು ನಾವೇ ಮಾಡ್ತಿದ್ವಿ ಬಟ್.
ಅವ್ರೇಏನ್ ಹೇಳ್ ಕೊಡ್ತಿರಲ್ವಾ.
ಹ ಅವ್ರೇಏನ್ ಗೊತ್ತಾ ಒಂದ ದಿನ ಬಂದ್ರೆ ಇನ್ನೊಂದ್ ದಿನ ಬರ್ತಿರ್ ಬರ್ತಾ ಇರ್ತಿಲ್ಲ.
ಹಾ.
ಹಂಗ ಬಿಟ್ಟು ಒಂದ್ ದನ್ದಲ್ಲಿ ಏನಾದ್ರು ಕೊಟ್ಟಿರ್ತ ನೋಡು.
ಹಾ.
ಹ ಅದನ್ನೇ ನಾವ್ ಸ್ವಲ್ಪ ಕಂಟಿನ್ಯೂ ಮಾಡ್ಕೊಂಡ್ ಹೋಗೋರು.
ಹೌದಾ. ಶೆಮ್ ನಮ್ದು ಆಗೆ ಆತ್ತು ಜಿಮ್.
ಹಂಗ.
ಹಾ
ಹೆಂಗೋ ಮತ್ತೆ ಎಲ್ಲ ನೆಸ್ಟ್ ದೂರ ಎಲ್ಲಾದ್ರು ಹೋದ್ರೆ ಅಲ್ಲಿ ಮಾಡಿ ಕಂಟಿನ್ಯೂ ಮಾಡಿ ಬಿಡಕ್ ಹೋಗಬೇಡಿ.
ಹಾ ಹಾ.
ನಾವ ಇವಾಗ ಅದಕ್ಕೆ ಅದಂತೇಳಿ ಇವಾಗ ಅಲ್ಲಿ ಹೊಂಟಿರೋದು ವಿಜಾಪುರಕ್ಕೆ.
ಹೌದಾ ಕಾಲೇಜ್ ಯಾವ್ದಲ್ಲಿ ಬಿಜಾಪುರಲ್ಲಿ.
ಬಿಜಾಪುರ ಅಲ್ಲಿ ಇದು ದರ್ಬಾರ್ ಕಾಲೇಜ್ ಅಂತೇಳಿ.
ದರ್ಬಾರ.
ಹಾ ದರ್ಬರ್.
ಹಾ ಹಾ.
ದರ್ಬಾರ್ ಕಾಲೇಜಲ್ಲಿ ಹಾ ದರ್ಬಾರ್ ಕಾಲೇಜ್ ಅಂತ ಇದೆ ಅಲ್ಲಿ.
ಹಾ ಇಲ್ಲಿನು ಇತ್ತಲ್ವಾ ಅದಕ್ಕೆ ಕೇಳ್ದೆ.
ಹ ಅಲ್ಲಿ ಇಲ್ಲಿ ಸುರ್ಪುರಲ್ಲ ಇದೆಯಾ.
ಹಾ
ಅ ಇರುತ್ತ ಬಿಡ್. ಹ್ಮ್ ಬಟ್ ಸ್ವಲ್ಪ ಲೇಟ್ ಇರೋದು ಗೊತ್ತಿಲ್ಲ ಬಟ್ ವಿಜಾಪುರ ಅಲ್ಲಿ ನಮ್ ಫ್ರೆಂಡ್ಸ್ ಎಲ್ಲಾ. ಹ ಅಲ್ಲೇ ಮುಗಸಿರೋದು ಬಿ ಎ ಅದೆಲ್ಲ.
ಹಾ.
ಮತ್ತೆ ಎಂ ಐ ಕೂಡ ಎಮ್ ಐ ಕೂಡ ಅಲ್ಲಿ ಐತೆ. ಹ ಲೊಕೇಶನ್ ಬಂದ್ಬಿಡು ಇದ್ರಲ್ಲಿ ಇರೋದು. ಹ ತೊರಿ ತೋರಿ ರೋಡು ಮತ್ತೆ ಇಟ್ಕಿ ಇಟ್ಕಿ ಪೆಟ್ರೋಲ್ ಪಂಪ್ ಹ ಹಿಂಗೆ ಸಲಾಪುರ್ ಬೈಪಾಸ್ ಹತ್ರ ಇರೋದು ಅದು. ಬೈಪಾಸ್ ಹೋಗ ಹ ಹಿಂಗೆ ಮುಂದೆ ಹೋದ್ರೆ ಸೊಲ್ಲಾಪುರ ಬೈಪಾಸ್ ಅಲ್ಲೇ ಇರದು.
ಹಾ ಹಾ
ಹ್ಮ್ ಒಳ್ಳೆ ಕಾಲೇಜೆ.
ಚೆನ್ನಾಗಿದನಾ
ಹ್ಮ್ ಚೆನ್ನಾಗಿದೆ ಅಲ್ಲಿಂದ ಎಲ್ಲಾರೂ ಎಲ್ಲಾನೂ ಹತ್ರ ಆಗುತ್ತೆ ಸಿಡಿನೂ ಹತ್ರ ಆಗುತ್ತೆ.
ಹಾ
ಆ ಮತ್ತೆ ನಾವು ಡೈಲಿ ಜಿಮ್ಗೆ ಹೋಗೋಕ್ಕೆೆ ಅದು ಜಿಮ್ ಸೆಂಟ್ರರ್ಡ್ ಮಾತ್ರ ಆಗುತ್ತೆ.
ಮತ್ತೆ ನಾವು ಕೋಚಿಂಗ್ ಏನಾದ್ರು ಇದು ಕ್ಲಾಸ್. ಕಾಂಪಿಟಟಿವ್ ಕೋಚಿಂಗ್ ಏನಾದ್ರು ಮಾಡ್ಬೇಕಂದ್ರೆ ಎಲ್ಲಾ ಕೋಚಿಂಗ್ ಹತ್ರ ಆಗತ್ತೆ. ಒಂತರ ಮೇನ್ ಸಿಟಿನೆ ಅನ್ಕೊಂಲಿ ಇಲ್ಲಿಂದ ಒಂದ್ ಜಸ್ಟ್ ಒಂದು. ಹ ಐದನೂರಿಂದ ಆರ್ನೂರು ಮೀಟರ್ ಹೋದ್ರೆ ಸಿಟಿ ಸಿಟಿ ಫುಲ್ ಹತ್ರ ಅಲ್ಲಿಂದ.
ಹ ಹ ಅಲ್ಲಿೇನು ಹಾಸ್ಟಲ್ ಅಲ್ಲಿ ಇರ್ಬೇಕಾರ ಪಿ ಜಿ.
ಇಲ್ಲ ಬ್ರೋ ಅಲ್ಲಿನ ಹಾಸ್ಟ್ಲ್ ಮಾಡಿಸ್ಬೇಕು ಮಾಡ್ಬೇಕು. ಹಾ ಅಲ್ಲಿ ಬಂದ್ಬಿಟ್ಟು ನೆಕ್ಸ್ಟ್ ನೆಕ್ಸ್ಟ್ ಮಂತ್ ಒಂದನೇ ತಾರೀಕು ಹಾಷ್ಲೂ ಚಲೋ ಆಗುತ್ತೆ. ಹ ಇವಾಗ ಆಲ್ರೆಡಿ ಅಪ್ಲಿಕೇಶನ್ ಹಾಕಿದ್ವಿ.
ಹಾ
ನೆಕ್ಸ್ಟ್ ಮಂತ್ ಇಂದ ಚಾಲೂ ಆಗುತ್ತೆ ನೆಕ್ಸ್ಟ್ ಮಂತ್ ಇಂದ ಹೋಗ್ಬೇಕು.
ಆಗಿದ್ದೇನಾ ಹಾಸ್ಟ್ಲ್ ಆಗಿದ್ದೇನಾ.
ಹ್ಮ್ ಹಾಷ್ಲಾಗಿದೆ.
ಹಾಗಿದ್ದೇನಾ ನೀೇರ್ಗುತ್ತೆ ಕಾಲೇಜ್ಗೆ
ಹ ಕಲೆ ಹಾ ಹಾ ಆಗತ್ತ ಆಗುತ್ತೆ
ಹೌದಾ
ಹ್ಮ್
ಹಾ ಅಂದ್ರೆ ಚೆನ್ನಾಗಿದ್ದೆ
ಹ್ಮ್ ಅಂದ್ರೆ ಡೈಲಿ ಕ್ಲಸ್ ಗೆ ಹೋಗ್ಬೇಕು ಅ ಅಂದೇ ಬೇಜಾರಲ್ಲಿ
ಹಾ ಹೋಗ್ರಿ ಹೋಗ್ರಿ ಇವಾಗ್ಲೇ ಇರೋದು ಕಾಲೇಜ್ ಲೈಫ್
ಇಲ್ಲ ಬ್ರರು ಏನ್ ಗೊತ್ತಾ ನಾವು ಕಾಲೇಜು ಹದ್ನೆಲ್ಲ ನೈ ಡೈರೆಕ್ಟ್ ಕಾಲೇಜ ಮಾಡ್ಬಿಟ್ಟು ಬರೀ ಎಕ್ಸಾಮ್ ಕಷ್ಟೇ ಅಟೆಂಡ್ ಇರ್ಬು ಹಂಗಗೆ ಮಾಡ್ಬಿಟ್ಟು
ಹಾ
ನಡುವೆ ಯಾವ್ದಾದ್ೂ ಕಂಪಿಟೇಟಿವ್ ಎಕ್ಸಾಮ್ಗೆ ಪ್ರಪೇರ್ ಆಗ್ಬಬೇಕು ಅಂತೇಳಿ ಪ್ಲಾನ್ ಇರೋದು ನಮ್ದು
ಹಾ ಹಾ
ಬಟ್ ಅಲ್ಲಿ ನೋಡಿದ್ರೆ ನಾವು ಹ ಅಲ್ಲಿ ನೋಡಿದ್ರೆ ಪ್ರಿನ್ಸಿಪಾಲ್ ಅವರು ಹ ಡೈರೆಕ್ಟ್ ಎಕ್ಸಾಮ್ ಕಲದೆ
ಹಾ ಹಾ
ಅಲ್ಲಿ ಹೋಡಿದ್ರೆ ಇವಾಗ ಮದ್ಲೆಲ್ಲಾ ಹಂಗ ಹೇಳ ಕ ಕರ್ಕೊಂಡಿರೋದು ನಮ್ದ ಮಲ್ಕರ್ಶ ಬಟ್ ಇವಾಗ ನೋಡಿದ್ರೆ ಡೈಲಿ ಕಾಲೇಜ್ ಬರ್ಬೇಕು ಅಂತ ಹೇಳ್ದವ್ರೆಸ ಸರಸ್ವತಗೆ ಚಲಾನು
ಹಾಗೆ ಹೇಳ್ತಿರ್ತಾರೆ ಅವರು
ಸುಮ್ನೆ ಭಯಪಡಿಸುತ್ತಾರೆ ಫಸ್ಟಿಗೆ ಹೋಗಿರ್ತೀರಲ್ವಾ ಅದಕ್ಕೆ ಭಯ ಪಡಸ್ತಾರೆ
ಅವ್ರು ಹೇಳದ ನಮ್ಮ್ ಒಳ್ಳೇದಕ್ಕೆ ಅಲ್ವಾ ಗುರು
ಹೌದು ಮತ್ತೆ ನೀವು ಕಾಂಪಿಟೇಟಿವ್ ಒಗತೀರ ಅಂತ ಹೇಳ್ತೀರೋದು
ಹ ನಮ್ಗೆ ಆಷೆ ಆತರ ಇರೋದು ನಮ್ಗೆ ಕಾಂಪ್ಲೀಟ್ ಹೋಗತ್ತೆ ಹೇಳಿ ಏಳು ಎಂಟು ವರ್ಷ ನಮ್ಗೆ
ಹಾ ಹಾ
ಬಟ್ ಏನ್ ಮಾಡ್ತೀರಾ ನೋಡೋಣ ಇನ್ನು ಹ ಹಾ ಹಾಕಿದ್ವಿ ಮೊನ್ನೆ ಪೀಸ ಬಿಟ್ಟವಲ್ಲ ಪೀಸ್ ಹಾಕಿದ್ವಿ ಮತ್ತೆ ಹಾ ನವಿ ಒಳಗ್ ಬಿಟ್ಟಿದ್ರು ನೀ ಹಾಕಿದವಿ ಹ ಮತ್ತೆ ನಿಂಗೆ ಇಲ್ಲ ಮೊನ್ನೆ ರೀಸೆಂಟ್ ಆಗಿ ಅದು ಇದು ಬರ್ದಿದ್ವಿ ಎಸ್ ಎಸ್ ಜಿ ಡಿ
ಎಸ್ ಎಸ್ ಜೆ ಡಿನ ರಿಸಲ್ಟ್ ಬಂತ
ರಿಸಲ್ಟ್ ಬಂದಿದೆ ಬಟ್ ಇನ್ನು ರಿಸಲ್ಟ್ ಬಂದಿದ್ದೆ ಇನ್ನುೂ ಇಲ್ಲಿದೆ ಫಿಸಿಕಲು
ಹಾ ಹಾ
ಹ್ಮ್ ರಿ ಅಲ್ಲಿ ಪಸ್ಟ್ ಕ್ಲಾಸ್ ಪು ಮತ್ತೆ ಹೇಳ್ಬೇಕು
ಯಾವ್ದು ಗೇಮ್ ಗಿಮ್ಸ್ ಆಡಲ್ವಾ ಸಾಯಂಕಾಲ
ಸಾಯಂಕಾಲ ಗೇಮ್ ಅಷ್ಟು ಇಂಟ್ರೆಸ್ಟ್ ಇಲ್ಲ ಬಿಡುವ ನಮ್ಗೆ
ಹೌದಾ ಸರಿ ನನ್ಗ ಒಂದ್ ಕಾಲ್ ಬರ್ತೈತೆ ಮತ್ತೆ ರಿಟರ್ನ್ ಮಾಡ್ಲಾ
ಸರಿ ಸರಿ ಓಕೆ ಓಕೆ ಬೀಡು ಮಾಡಿ
ಹಾ ಓಕೆ